ಹಲೋ ಹಲೋ
ಹನ್ ಮಾಡ್ತಾ ಇದೀರಾ ಯಾವ್ ಊರ್ ನಿಮ್ದು ಬೂದ್ನೂ
ಲ್ಲ ಫಸ್ಟ್ ನಿಮಗೆ ಕರಿತಿದಿವಿ ಯಾಕಂದ್ರೆ ತಾನೆ ನೀವೇ ತಾನೆ ಮಾತಾಡ್ತಿದ್ ನೀ ಫ್ರೆಂಡ್ ಹಾಗಾದ್ರೆ ನಿಮ್ನೆ ಕರೋದ್ ನಾವು ಬರ್ತರ ಉಣಲು ಶಾವಿಗಿ
ನಾವ್ ಬರುತ್ತೇವೆ ಬಟ್ ನೀ ಉಂಡು ಮೇಲೆ ನಾವವು ಉಣುತ್ತೀವಿ
ಇಲ್ಲ ನಾವು ನಾವು ಉಣಲ್ಲ ಬಟ್ ನಿಮಗೆ ಯಾಕಂದ್ರೆ ನೀವ್ ಮೊದಲು ನಿಮ್ಮಿಂದ ನಾವು ಬನ್ನಿ ಬನ್ನಿ ಜಲ್ದಿ ಉಣೋಣ ಬನ್ನಿ ಹಾರಿ ಬಿಡ್ತಾ ಇಲ್ಲ ಅಂದ್ರೆ
ವಾತೀರ ಮಾಡ
ಮೊದಲ ಜನರು ಆಮೇಲೆ ನಂತರ ನಾವು ನಿಮ್ಮಿಂದಲೇ ನಾವು ಅದಕ್ಕೆ ನಾವ ಹೇಳ್ತಿರೋದು ನೀವೇ ಬನ್ನಿ ಅಂತ ಹೌದು ಹಾಗಾದ್ರೆ ನೀನ್ ನಿಂತ್ರೆ ಶಾವಿಗೆ ಆಗ ಏ ನ ಮಾಡಿದು ನೀ ತಿಂತ ತಿಂತರ್ತಾನ ಹಾಗಾದ್ರೆ ಒ ನನಗ ಜೀ ಮೈನಸ್ ಆಗಲ್ದ ಯಾಕ ಬರಕ್ಂತದ ಯಾಕಾ ಸಾವಿಗೆ ಉಣಲ್ ಬರ್ತೀ ಅಂತ ಕೇಳಿದೆ ಹೌದಾ ಅಷ್ಟೇ ಉಣಸಿದೀವಿ ಅ್ರಲ್ಲಿ ನೀ ಬನ್ನಿ ಬನ್ನಿರ್ ಹಲೋ ಬರ್ತೀರಾ ಅಲ್ವಾ ಯಾವಾಗ ಶಾವಿಗೆ ಯಾರಾದನಾ ನೀವು ಉಣ್ಣೇಮೇಕೇ ಹೊಂತಿವಿ ಹೌದಾ ಹೌ ನಾ ಉಂಡಿ ಬನ್ನಿ ಉಣಬರಿ ಶಾಯಿ ಉಣಬರಿ ನಾ ಉಂಡಿ ಬನ್ನಿಾ ಬ ಶ ಕು್ ಇ ಉಂಡಿ ಬಾಪಾ ಹಾ ಯ್ ಸರಿ ಲಾಡ್ಜಿ ಹೋಗ ನೀಂದದೇ ಹ ಕೊಟ್ರಡ್ರ ಓಕೆ ಫ್ರ ಕೊಟ್ರ ಹಿಂದ್ ಕೊಟ್ರಿ ಫ್ರೀ ಆದ್ರೆ ಆಯ್ತ್ ತಗೊಳ್ಳಳಿ ನಮ್ ಮುಂದ ಎಲ್ಲಿ ಗಂಟ್ಲಲ್ಲಿ ಐಟ್ ಗೊತ್ತೀರ ಇಲ್ಲ ಬಾಯಲ್ಲಿ
ಇಲ್ಲ ಅವಡ ಬಾ
ಅವಳ ಬ ಅಲ
ಹರ್ಲೆ ಪಾಲ್
ಹಾ ಹಾ ಬಾರ
ಇಲ್ಲ ಅಣ್ಣ
ಚನ್ನಾಗಿ ಕೊಡ್ಬೇಕು ಅದಕ್ಕೆ ಅವ ಹಾಗಾದ್ರೆಮುಂದೆ ಹಿಂದಿಂದ ಕೊಟ್ರಕ್ ಬರ್ತಾರ ಅವರು
ಕೊಟ್ರ ಎಷ್ಟು ದಿನ ಬೇಕಕ್ ನಿಮ್ಗೆ ಎಲ್ಲ ಅರ್ಸಿಗೆ ನೂರು ರೂಪಾಯಕ್ ಒಂದ್ ಸರ್ ಐನೂರು ಸ ನಿಮ್ಗೆಕ್ಕದಂಗ ಹಿಂದಿಂದ ಎಷ್ಟ
ಇನ್ನಂದು ಕೊಡ್ತೀರಾ ಇನ್ನಂದು ಕೊಡಿ ಯಾಕೆ ಫ್ರೀ ಫ್ರೀ ಕೊಡ್ತೀರಾ ಇನ್ನಂದುಕ
ವ ರೂಪಾಯಿ ಕೊಂಚಾಟಾರ ಫ್ರೀ ನಾ
ಹಾಗಾದ್ರೆ ನೀವ ಒಂದ್ಸಲ ಹೋಗಿ ಬಂದಿರಾ ಲಾಡ್ಜ್ಗೆ ಎಲ್ಲ ಕಲಸ ಆಗತ್ತ ಮೈಂದುೌದು ಎಲ್ಲಿರ ಲಾಡ್ಜ್ ಎಲ್ಲಿತ್ತು ಶರ
ಹೌ ಶಾವಿಗೆ ಮ್ಯಾಲ
ಶಾವಿಗೆ ರದು ಸಳ ಯಾ ಅ ಅದೇ ಶಾ ಅಂದ್ರೆ ಯಾವದು
ಅದೇಷಾ ನಮ್ಗೆ ಗೊತ್ತಾಗ್ತನಪ್ಪ ಯಾವ್ದ ನೀ
ಹಂಗಂದ್ರ ಏನು ಅವು ಗುಲ ಜಾಮ್ ಹಾಗಾದ್ರೆ ಗುಲ ಜಾಮ್ ತಿಂದಿದ್ರ ನೀವು ಇಲ್ಲ ಯಾರು ಗುಲಾಬ್ ಜಾಮ ಅಂದ್ರಲ್ಲಿದೆ ತಿಂದಿರ್ತಳೆ ತಿದ್ದಿರಲ್ವಾ ಆಯ್ತು ಗುಲಬ್ ಜನ್ ತಿಂದಿರ್ ತಳೆ ಹೌದು ಗುಲಾಬ್ ಜಂದ್ ನೀವ ತಾನ ಅಂತ ನೀವು ತಿನ್ನಿ ಇಲ್ಲ ನೀವು ಅಲ್ಲಿ ಇರುವಲ್ ಅದಕ್ಕೆ ತಿ ಅಲ್ಲಾ ನಾನ್ ಹೇಳ್ದು ಶಾ ಅಂದ್ರೆ ನೀವನ್ತ ಡಕ್ ಶ ಅಂದ್ರ ತಿನ್ಬೇಕ ತಿನ್ಬೇಕ
ಹ್ಮ ಹೌ
ಇ ಬರಕ ನಾಮ ದ ಭರದು
ಬ ಬ ನಾವು ಮಾಡ್ದೇವೆ ಅದಕ್ಕೆ ಅದು ಆಯತು ರಾಜ
ಅಲ್ವಾ ಇ್ಯಪ್ಪು ಈ ಬರಿ ನ ಇ ಹಾಗೆ ಬರ್ಗಟ್ಟಿದ್ದು
ಅಲ್ಲಾ ನೀವ್ ತಪ್ಪ ತಿಳ್ಕೊಂಡಿದ್ದ್ರ ನಾ ಮಾಡಿದ್ದೆ ಬಿಟ್ರ ಅದ ಗೌಡಾರ ಅಂದ ಬಿಟರು
ಹೌದು ಅವ ಬಂದ ಇ ಹಿಂದ ಕೊಟ್ರ ಅದಕ ಹಂಗ ಆಯ್ತ ನಿಮ್ಗೆಟ ಇಲ್ಲ ಅವ ಹಿಂದದ ಕೊಟ್ರ ನೀವುಭಯ ಗಟ್ಟಜನ್ದಾಗ ಇಟ್ಕಡ್ರ
ಈ ನೋಡಿ ಕಸರ ಕ ಹ್ಮ
ಹಲೋ ಇಲ್ಲಿ ಮು ಈಗ ಹಣಮಂದ ಏನ್ ಹ ಬ ನೋ ನ ಬಾ ಇಕಡಬಾ ಯರ್ಲ್ಲ ಹ ಯಾರು ದೂರ ಶೇಕ ಅಂದ್ರ ಯಾರು ಗೆಂಡಿ ಅಂದ್ರ ಯಾರು ಲಂಡಿ ಎಂದ್ರ ಯಾರ. ವೀರೇಂದ್ರ ಅ
ಅವನ್ಗೆ ಯಾಕೆ ಹೆಸರುಟ್ರ ಅಂದ್ರ ಲೊಂಡಿ ಅವ್ರ ಮನೇಲಿ ಒಂದು ಆಕಳ ಇತ್ತು ಅದಕ್ಕೆ ಬಾಲ ಇದ್ದಿಲ್ಲ ಅದಕ್ಕೆ ಲಂಡಿ ಅಂತ ಎರು ಅವ ಹ ಹೌದು ನಾ ನೋಡಿದ್ದೇವೆ ಕೋಳಿವರು ಬಂದು ಅಲ್ಲಿ ಬಾಯಿ
ನಮ್ಮ ಊರಲ್ಲಿ ಒಬ್ಬ ಕಖರಿಯಗಣ ಅಂತಾರೆ ಅವಿಗೆಟ್ಟ ಅಂಬಳಪ್ಪ ಅಂತ ಕರಿತಾರೆ ಕೋ ಅ ಆಂತ ಕ ಆದ್ರ ನಾವ ಹೆಸರು ಹೇಳಲ್ಲನ . ಹೇಳಿ ಅದ ನಿಮಪ್ಪ ಅವರು ಹೇಳಾರ ನಮಗೆ ಅವ್ರ ಏನ ಅಲ್ಕಪ್ಪ ಇದಾರ ಅವನ ಅ . ಹಫೋನ್ ಹತ ರಂತ ರ .
ಮಾ .
ನೀರರು ಬಂದಿದ್ರಲೋ ಮಾಲಿಕ್ ಅವ ಏನಲ್ಲ ಆರ್ ಜನ ಕೂತಿದ್ದಾರೆ ನೀವು ಮಾತಾಡ್ಬ್ರ ನಮ ಹಲೋ.
ನಾನು ಇಷ್ಟೊತ್ತನೆ ಬೇರೆ ಜೊತೆ ಮಾತಾಡಿಲ್ಲ ನಾವು ಇಲ್ಲೇ ಫೋನ್ನಲ್ಲಿ ಮಾತಾಡುತ್ತಿಲ್ಲ ಅವರೇ ನಾವು ಹ ಬಲ್.
ಯಾರಿಗಂದಿದ್ದು ನೀವು. ನಿಮ್ ಹೊಲದಲ್ಲಿ ಏನ್ ಬಿತ್ತಿದಿರಾ ಅದೇ ಹೇಳಿ ಹೌದಾ ನೀವ್ ಇಟ್ಟ ತಾನ ಅಂದು ನಮ್ಗಲ್ಲ ತಾನೆ ಯಾಕಂದ್ರೆ ಇಲ್ಲಿ ರೆಕಾರ್ಡ್ ಆಗ್ತಿತ್ತು ಬಟ್ ನೀವ್ ನಮ್ಗ ಅಂದಿಲ್ಲ ಅಂತ ಅಂದಿದ್ರೆ ಸಾಕು ಹೌದಾ. ಹಾ ಹಾ ಇಲ್ಲ ನಮ್ಮ್ ಹುಡುಗರ್ನ ಇಲ್ಲಿ ನಿನ್ಗೆ ಅಂತ.
ಇ ದೋಸ್ತ ಬಟ್ ಅವರು ಹುಚ್ಚು ಮಾತಾಡ್ತಾರೆ .
ಹ್ಮ್ ಹ್ಮ್ ಹೌದಾ ಏನ್ ಮಾಡ್ತಾ ಇದಯ ಅದ.
ನಾವು. ಇಲೆಸ್ . ಕುಂತಿದ್ದೇವೆ . ಕಾಲೇಜ್ ಕಾಲೇಜ್ ತಡಸ .
ಇಲ್ಲಪ್ಪ ಹಾಗೆ ಇಲ್ಲೇ ಒಂದು ಇದಿತ್ತು ಅಂಗಡಿಯ ಒಳಗೆ ಸುಂಕ ಕೂತ್ಳಿದ್ವಿ.
ನಿಮ್ದು ಬಿಸಿನೆಸ್ ಇದೆಯಾ ಸುರಪುರ್ ನಲ್ಲಿ ಒಂದಿದೆ ಶಾಪುರ್ ನಲ್ಲಿ ಒಂದಿದೆ ಯಾದಗಿರ್ ಒಂದಿದೆ ಹೌದಾ.
ದಿನ ಓಪನಿಂಗ್ ಮಾಡೋದ್ ಒಬ್ರ ಏನ ಹೌ
ಹೌದಾ
ಹ್ಮ್ ಬ ಅವಫಸ್ಟ್ ಓಪನ್ ಮಾಡಿದ್ದಾರೆ ಒಬ್ ಅವ ಯಾರ ಭೀಮನಗೌಡ ಮಾಡಂತ ಎಲ್ಲಾ ಕಲಸ ಆಗ ಅವ ಬಯದಲ್ಲಿರದೆ
ಹಾ ಮತ್ತೆ ನಡದ ಅದೆ
ಮತ್ತೇನಿಲ್ಲ ನೀವ್ ಹೇಳೇಕ್ ಈಗ ನೀವ ಬರ್ತೀರ ಓಪನಿಂಗ್ ಮಾಡಲು ನೀ ನಿಮ್ ಕೈಲಿ ಏನಾಗುತ್ತೆ ಆಗಲ್ ಬಿಡಿ ಯಾಕಂದ್ರೆ ನಿುದ ಅದ ಐತಲ್ಲ ಅದಕ್ಕೆ ನೋರ ಹೌದು ಬೇಡ ನಿಂಬುದು ಸಣ್ಣದ ಐತಿ ಅದಕ್ಕೆ ಬಾಯ
ಬೇಡ ಬಿಡಿ ನಿಮ್ ಬೊತ್ತ ನೀವು
ಒಂದ್ ಇಂಚ ಇಲ್ಲ ಬಿಡಿಪಾ ನಿಮ್ದು
ಹಾರ ಚಂತ ಹಲೋ ಹಲೋ ಏನ್ ಮಾಡ್ತಾಇದೀರಾ ಇ ನಮ್ಮ ನ ಇರು ಶ್ಯಾವಿಗೆ ಬಂದಿದ್ರು ಶಾವಿಗೆ ಬರ್ತಿದ್ವಿ ಶ್ಯಾವಿಗೆ ನಮ್ಮ ಮಾಡ್ತೀರ ಹಲೋ ಹ್ಮ ಹಲೋ. ಏನ್ ಮಾಡ್ತ ಚ ಕಟ್ ಮಾಡ ಲ ಸು ಇಲ್ಲತಾಯ ಕಟ್ ಚೋ
ಒಟ್ಟೆ ಗಿಡ ಬೆಳೆವಾಲೂ ನೋಡ್ರಿ ಹೌದಾ ನಮ್ಮಲ್ಲಿ ಮಳೆ ಬೆಳೆ ಏನಿಲ್ಲಪ್ಪ ನಿಮ್ ಕಡೆ ಹೇಗಿದೆ. ನಮ್ ಕಡೆ ಎಲ್ಲ ಸರಿ ಇದೆ ನೋಡಿ ಹೌದಾ ನಮ್ ಕಡೆ ಆಯ್ತು ಒಂದ್ ವಾರ ಆಯ್ತು ಏನಿಲ್ಲ ಮಳೆ ಅಂತ್ರು ಇಲ್ಲ ಬಿಸಿಲ ಅಂತ್ರು ಸ್ವಲ್ಪ ಇದೆ ಬಿಸಿಲು ಒಂತ ತೂಡ ಇಲ್ಲ.
ಹಲೋ.
ಹುಡುಗರು ಇಲ್ಲಿ ಕಿತಾಪತಿ ಮಾಡ್ತವೆ ಬರೆ ವಡರಾಡ್ತಾವೆ ಅದಕ್ಕೆ ಹಲೋ . ಹಲೋ ಹಾ ಏನ ಐಪಿ ಬಿಮನ್ ಗೌಡ ಅವರು ಆಟಾಡ. ಹಲೋ. ಭೀಮನಗೌಡ ಎಲ್ಲಿದ್ದೀರಾ. ಟ ಮಾಲಕ್ನ್ನ ಚಾತ ನೋಡ್ರಿ ನಮ ಬಳಲ್ಲೋಡ್ರ